ಆಲ್ ವಸ್ ಸರ್
ಎಲ್ಲದ ನಾ ತೋಡ್ಸ ಇದು ಬರ್ತತ್ ನಾ ಮಾಡೀನಿ
ಒಂದ್ ಕಾಲ್ ವೇಸ್ಟ್ ಮಾಡಿಟ್ರಿ ಮಾಲಕ್ ನಂಬುದು ಏನ್ ಮಾಡ್
ಅದಕ್ಕೆ ಸಂಬಂಧ ಹೇಳ
ವೇಸ್ಟ್ ಆಯ್ತ ಅದ ಐ್ ಐವತ್ತು ಐದ್ ಕಾಲ್ ಮಾಡೋದ ಇತ್ತು ಒಂದ್ ಕಾಲ್ ವೇಸ್ಟ್ ಆಯ್ತವತ್ತ
ಅದು ಪರ್ಡನಾ
ಹ್ಮ್ ಅದ ಟಾಸ್ಕ್ ಇವತ್ತು ಕೊಟ್ಟಿರ್ತಾರ ಅದ ಕಂಪ್ಲೀಟ್ ಮಾಡೋದ ಇರ್ತದ ನಂಗೆ
ಹ್ಮ್ ಹ್ಮ್ ಹ್ಮ್ ಪಡೆ ಇದ್ ಕಲ್
ಪರ್ ಡೇ ಅಂತಿಲ್ಲ ಇವತ್ತೈದ್ ಕಾಲ್ ಕೊಟ್ಟಾರ ಮತ್ ನೋಡಕ್ ನಾಳಗ ಏನ್ ಟಾಸ್ಕ್ ಕೊಡ್ತಾರೆ ಎಷ್ಟ ಅಂತ
ಮತ್ತೆಂದ ಬರ್ಲಂತಲ್ಲ ದಿನಿನ ಅಂಂತೆಲ್ಲ
ಅದೇ ಬಂದ್ ನ ಹಿಂದಗಡೆ ಮಾಡಿದೀವಿ ಫೋನ್ ಹಚ್ಚಿದೀ ನಿ ಮಾಡೋ ಟೈಮಿಗೆ ಹಂಗ್ ಮಾಡ ನಿಂದನ್ ಬರ್ತ ತೊಂದ್ರ
ಹ್ಮ ಹ್ಮ್
ಅವಗ ಬಂತದು
ಹ್ಮ ಹ್ಮ್
ನೀಗದ್ರ ಪೈಪ್ ತರಕ್ ಹೋಗಿದಿ
ಪೈಪಲ್ಲಾ ಬೈಕ್ಲ್ಲಿಪ್ಪ ನಮ್ಮ್ ದೋಸ್ೆ್ದ
ಹ ಹಾ
ಅದುಾರ ಅಂತ ಹಾಕ ಹೇಳಿಗೆ
ಹ್ಮ.
ನಿನ್ ಯಾಕೆನಾ ಬಂದ್ ಇವತ್ತು ಅದಕ್ಕೆ ಬಂದಿವವಿ ಕ ಬಂದಾನ ಅಲ್ಲಿೇ ರೂಮ್ದಾಗ
ಹ್ಮ
ಬರವ ಬಂದವನಿಗೆ ಮತ್ತ ಒಳ್ಳಲ ಕೂತೇನಿ
ಹ್ಮ್ ನಂಗ ಪೈಪ್ ಪೈಪ್ ಅಂದಂಗೈ್ತಿವ ಪೈಪ್ ತರಕ
ಸ್ೈಲ್ಲ ಸ್ೈಫ ಬೈ ಇನ್ನ ಬಂದಿಲ್ಲ ಅವ ಇ ಇ ಇಲ್ಲ ಅವ ಇನ್ನ ಬಂದಿಲ್ಲ ಚಾಯ ಒಂಬಲ್ಲ ಬೈ ಚ
ಹ್ಮ್ ಹ್ಮ್
ಹ್ಮ ಮತ್ ಕಲ್ಲಕತ
ಕಾಲೇಜ್
ಕಾಲೇಜ್ ಇತ್ತು ಆ ಒಂದ್ ಪೇರಡ್ ಇತ್ತ ಆಯ್ತ ಹೋಗ ಬಂದಲ್ಲಕಡೆ ಒಂದ ಪೇರಡ್ ಮಷಿನ್ ಬಂದ್ ಈ ಕಡೆ
ನಂದೇಪುರೀರ
ಹ್ಮ್ ಅಶ್ಾರಲ್ಲ
ಪ್ರಷರ್ನ ಆಕರ್ತಾನ ಹತನೆಲ್ಲ
ಇರ್ತವ್ರಿಗೆ ನಮನ್ ಆದ ಮಧ್್ಯಾಹನ ತಾಲ ಈಗ
ಹಾ
ಮತ್ತ ಈಗ ಇಡೆ ಬಂದೆ ನಾನ್ು
ಹ ನಾಕ್ ನಾಲ್ಕರು ತನ ಕಾಲೇಜ್ದಾಗ ಇರ್ತನಂತನ ಅದಕ್ಕೆ ಂತೀಿ ನಾನು
ಇಡ್ತಗಡುದು ಬಟ್ ನಮ್ದ ಕಡೆ ಬಟ್ ನಾ
ನೀ ಯಾವಾಗಲೂವು ನಾಲ್ಕರ ತನ ಇದ್ದು ನೋಡಿಲ್ಲ ಯರಡಕ್ಕ ಯರಡಕ್ಕ ಮನೆಗೆ ಹಾಸ್ಟ್ಲಿಗ್ ಹೋಗಿರ್ತ್ತತಿ
ಹಾ ಎಡ್ ಎಡ್ ರೀಂದ ಒಂದ್ ಜನ ಇರ್ತನಿ ಒಂದನ ಇರ್ ನಾಕ ಜನ ಇರ್ತನಿ
ಹ್ಮ್
ಲೋಂದರಿ ಹೊತ್ ಜಲ್ಲಿ
ಹ್ಮ್್ಮ್ ಸ್ಕಾಲರ್ಶಿಪ್ ದ ಸತಿ ಏನ ಕೊಟ್ಟಿಲ್ಲನ
ಸ್ಕಾಲರ್ಷಿಪ್ ಏನ ಬಂದಲ್ಲ ಸರ
ಅಪ್ಲೈ ಮಾಡ್ರಾನ
ಮಾಡೆಯ ಬನು
ಹ್ಮ್ ಹ್ಮ್
ಇವತ್ತು ಹೋಗಲ್ಲ ಪ್ರಷ ಕಾಲೇಜಿಗೆ ಕೆೇಳ್ತನ ಜರದರ ಬಗ್ ಬಗ್ಿ ಸಂಖಾವ
ಇಬ್ರು ದಬ್ಬಲ್ತಾರಏನಾ
ನ ನ ನಾನಿಂದೆ ಮತ್ತೆ ಹೆಚ್ಚ ಜ ಬಂದ ನವು
ಈಗ ಆಡ ಕುಂತಿದ್ದೇನಾ
ಹ್ಮ್
ಹಾ
ಹ್ಮ್. ಈ ಕಿಕೇ ಬಂದ ಮತ್ತ ಹಾ ಒಂದ ಎರಡು ಎರಡು ಎರಡು ಬ
ಹ್ಮ್ ಹ್ಮ್ ಅವ ವಿಕ ರೆಡ್ಡಿ ನ ಆಯ್ಕಣಾನ ಆ ಅವ್ರಸ ಅವ್ರ ಅಣ್ಣನೇ ಆಿ ಹೇಳಿದ್ದ. ತಿಿನಕು
ಹ್ಮ್ ಹ್ಮ್
ಅವನ್ ಯಾಕಿದಾನ ಅವೇನು ಮಾತ ಅವ್ರ ದೋಸ್ತ್ರಗಷ್ಟ ಮಾತಾಡ್ತಾನ.
ಈ ಬಂದ್ ಅವನು ಆನ್ಲೈನ್ ಕಿರಟ ಕಿರಟ ಪ್ರಷ ಎಲ್ಲ ಆಯ
ಹ್ಮ ಈ ಅಲ್ಲ ಲೇಟ್ ಆದಾನ ಹೋಗದ್ ನಿಮ್ದ ಒಂದ್ರ
ಹಾ ಈಗ ಇಲ್ಲಿ ಬೈಟ್ ತಗೊಂಡ್ರೆ ಸ್ವಲ್ಪ್ ಮಾತನಾತವು ಆಶಿಂಗ
ಹ್ಮ್
ಐ ವರ್ಷ ಮಾಡ್ಿಸಿಿ ಇಲ್ಲಿ ಮಠಲ್ಲ ಸಿದ್ಧದಲ್ಲಿ ತರ ಮಠ
ಹ್ಮ್ ಹ್ಮ್ ವೇರಪಾ
ಸಿದ ಮಠದ ಮ ಕೋಿ ಪೂಜೆ ಬರ್ಸ ಬರ್ತಾರಂತ
ಹ್ಮ್ ಹ್ಮ್ ಇ ಲೇಟ್ ಆದ ಅಂದ್ರ
ಹಾ ಲೇಟಾಕ್ಟರ್ನಾನ
ಮ ನೇತ ಏನು
ಯಜು ಅಾರ
ಬೈಕ್ ತೊಂಡ ಬೈಕ್ ತೊಂಡ ಅಂಟ ಚಲ್ಲಾರ
ಇಲ್ಲ ಸುಮ್ಮ ಇಲ್ಲಕ್ಕಂತ ನಾವವು ಎಮರ್ಜೆನ್ಸಿ
ಆಯ್ತಿ ಮಾನ್ಸೂನ್ದಾಗ ಕಿತ್ತಂಗ ಕಾಣತ್ರಿ ಯಕಡೆ್ರ ಗಾಡಿ
ಏ ನನ್ ನನ್ ಭೇ ಕೊಡಲ್ಲ ಬೇರೆ ಬೇಕ ನಡಸ ಬಿಡ ಬಟ್ ನನ್ ಭೇ ಕೊಡಲ್ಲ
ಹ್ಮ್ ದೂರ ನಡರ.
ಅ ಜಾಸ್ತಿ ಇದ್ರ.
ಟ್ರೈನಿಗೆ ಹೋಗ್ಬೇಕಕ್ಲ ಟ್ರೈನಿಗೆ ಹೋಗಿ. ಎಲ್ಲ ಎಲ್ಲರ. ಓ ಇದು ರೆಂಟ್ ತಗೊಂಡು ಹೋಗ್ಬೇಕಕ್ು.
ಇತ ಹಂಗನ. ಹ.
ಹ್ಮ್.
ಇಲ್ಲೇ ಅರದ ಬಲ್ಲ ನಂಬಲ್ಲ. ಮನಲ್ಲ ಕೆಸ್ಗಳುಳ.
ಹ್ಮ್.
ಒಂದು ನೂತ್ತ ಮಿಂಟ ಒಳಗ ಅವಲ್ಲ ದಸ ನೋಡತ್ತ.
ಹಾ.
ಅ ನೂರು ಕಲೋಮೀಟರ್ ಒ.
ಹ್ಮ್ ಹಾ ಅರಾಮ್ ಒಂದಿನ ಎರಡು ದಿನ ್ೋಹಿರು.
ಮನಿರ್ ಕತಿ ಮತ್ತ ಅ. ಜ. ಅಲ್ಲಿಗೆ. ಕಟಲಿ
ಮತ್ತೆಕ ಹೋಗರು ಮನನೇ ಹೋಗ್ಂದ್ರಲ್ಲಾ.
ಮತ್ತೆ ಬೈತೊಂಡಿ ಬೈತಿಂದಲ್ಲ ಬೈಕ್. ತಳ.
ಹೌದ್ ನ ಸಬ್ಜಿನ ಬಿಟ್ಟಾರ ಹೋಗ್ಕ್ ಇಲ್ ಈಗ ಯಾಕುದ ಬಂದ್ರ.
ಸುಮ್ಮ ಹುಡುಗಿಯರಪ್ಪ ಅ ಹುಡುಗಿಯಾರ ನ ತಿಲಿಕರ ಮಾಡಗ ಅಂತ.
ಹ.
ಮ ಎಲ್ಲ ಮಧ್ಯಾಹ್ನ ಹೋಗೀವಿ ರಾತ್ರಿ ಬಂದವು ಎರೂರ ಎ.
ಹ್ಮ್್ಮ ಹಸ್ಲ್ ಕಿಂದ ಯಾವ ಸ್ಕಾಲರ್ಶಿಪ್ ಬರಲ್ಲ ನೀನ್ ಕೇಳ್ಬೇಕು.
ಅದು ಬರ್ತಲೇ ಈ ಸಲ ನ ನರ ಬೇಕಾದಲ್ಲ ಅದಕ್ಕೆರ.
ಅದ್ಕ್ಕೇನ್ ಸಂಬಂಧ ಬರ್ತಾವ ಬ್ಯಾಾಕಿದ್ರೆ ಅದೇನ್ ಸಂಬಂಧ ಇಲ್ಲ.
ಇ ಬಿಟ್ಲಸ ಏನ್ ಮಾಡತ.
ಪೇಪರ್ ಈವು ಇವರ್ತ ಲಿಂಗಾಯತ ವಿರ್ಶ ಇರ್ತಾವ ಲಾಸ್ಟ್ಲ್. ಅಂತಂತ ಅಂತಲ್ಲಿದ್ರ ಅವ್ರು ಇಟ್ಕಲ್ದನ್ ಇಲ್ಲ ಹಾಸ್ಟ್ಲ ಬಕ್ದ ಅಂದ್ರ ಕಳ್ಸ್ಬಿಡ್ತಾರ.
ಎಲ್ಲಾ ಒಂದ್ ಚಾನ್ ಒಂದ್ ಚಾನ್ಸ್.
ಹ್ಮ ಹಾ.
ತಕ್ಕನ್ನಲ್ಲಟು.
ಹ್ಮ್ ಮ ನೋಡ್ ಮತ್ತತ್ ಈ ಸತಿನ ಮಾಡ್ಕಂಗ ಕುಂತೀಿ.
ಏ ಬೆಳ. ವಾಕ್ ಸ. ಅದಗ ಏ ಬರ್ತನ ಹೆಂಗ ಗೊತ್ತ. ಕಸ್
ಅದಾ ಹೆಚ್ಚಗಾರ ಬರ್ಬೇಕು ಸೊಪ್ಪ
ಅಲ್ಲ ಬರ್ದನಿ ನಮ್ ದೋಸ್ತ್ ಫುಳನ್ತಲ್ಲ ಅದ್ರ ಬಗ್ಗೆ ಏನು ಗೊತ್ತಲ್ಲ ಅಂದ್ರ ಅಂದ್ರ ಹೊಸಗ್ಯಾರ
ನೀ ಡಾಕ್ಟರ್ ಹಂಗ ಆಯತ ನೀ ಡಾಕ್ಟರ್ ಹಂಗ ಮಾಡು
ಅಲ್ಲ ಅಲ್ಲಾ ಚೆಕ್ ಮಾಡ್ರ ಚೆಕ್ ಮಾತ್ರ ಹೇಳ್ಕೊತದ ನನ
ಅದೇ ಎಲ್ಲತ ಹೆಂಗ ಈ ಚಲ್ ಮಾತಾಡಿ ಇಲಂದ್ರ ನನಗೆ ಇದ ಆತದ ಇಲ್ಲಾಂದ್ರೆ ಕೆಲಸ ಮಾಡಿಡ್ತಾರ ನನಗ ಇವರು ಹ್ಮ ಸ್ವಲ್ಪ ಯೋಚನೆ ಮಾಡಿ ಮಾತ್ರ ತಡಬೇಕಕ ಭೈ
ಇಲ್ಲ ಬರ್ದನಿ ಪೇಪರ್ ಹ ನನ್ ದೋಸ್ ಏನ ಒದೊಂದರ ಪಸಗಾರ
ಹ್ಮ ಹ್ಮ್ ಹ್ಮ್
ನಮ ಹೆಂಗ್ ಬಿತಂದ ಗೊತ್ತಲ್ಲಪ್ಪ ಅವ ಸರಾಬಾ ಮಾಡಿ
ಹ
ಆಗಸ್ಟ್ ಆಗಸ್ಟ್ ಎ ಇಗೆಲ್ಲಾ ಸೆಪ್ಟಂಬರ್ ಎಕ್ ಕೊತ
ಹ್ಮ್
ಹ್ಮ ಮದಿ ಪ್ರಕಾಶ
ಅಗಸ್ಟ್
ಹ್ಮ್
ವೈಜಾಲ ಅಂದರು
ಜೀವನಿಂದ ಪರ ಮಾಡಳಿತರ ರ ಆಗಷ್ಟ ಚಾರತನ
ಹ್ಮ್ ಹ್ಮ್ ಇದ್ರದ್ದು ಪೇಮೆಂಟ್ ಕೊಟ್ಟೇನ ಕೊಟ್ಟಿಲ್ಲ ಅಲ್ಲ ಇನ್ನಾನೇನು ಅಲ್ಲ
ನ್ ಬೇಕು
ಅಕೌಂಟು ದಿನ ಕೊಟ್ಟ ಡ್ಲಿ ಲಾಗಲ್ಲಗಡೆ
ಇಲ್ಲ ಎಲ್ಲ ಕೊಟ್ಟಿಲ್ಲ
ಅದ ಅಕೌಂಟ್ದಾಗ ಮ್ಯಾಗ ಪೇಮೆಂಟ್ ಅಂತಿರ್ತದ ಟಾಸ್ಕ್ ಕೊಟ್ಟಿರ್ತಾರಲ್ಲ
ಎಂದ್ರಲ್ಲ ಮಳೆ ಬೇಡ
ಏ ಬ್ಯಾಡೊ ತಡಿ ಆಯ್ತಿನ ಒಂದ ಎರಡು ನಿಮಿ್ ತಡೆ ಹತ್ ಚಲತ್ತತಿ ಈಗ ಮೆಸೇಜ್ ಹಾಕ್ ಹಂಗೆ ಮೆಸೇಜ್ ಹಾಕ್ ಮೆಸೇಜ್ ಹಾಕು ವಾಟ್ಸಆಪ್ ದಾಗ
ಇಲ್ಲಂದ್ರ
ಇಲ್ಲಾಂದ್ರೆ ಈವ ಒಂದಂದು ವೇಸ್ಟ್ ಆಗ್ಯದ ಆಲ್ರೆಡಿ ಈಗೊಂದು ವೆಸ್ಟ್ ಮಾಡಿಟ್ಟಿದ್ದ ಅಲ್ರೆಡಿ
ಹ್ಮ ಗಚ್ತಾ ಟೈಮಿಗೆಗೆ
ನಾನ ಇಂತ ಯಾಪ ಅಂದ್ರ ಗೊತ್ತಿರ್ತದಪ್ಪಾ ಪಾರ್ಗ ನೆಟ್ ಅದು ಮಾಡಿ ಇಟ್ಟಿರ್ಬೇಕ ನೀ ಆ ನಮ್ಮಂದ ಇದ್ ಮಾಡಿದ
ಡೈರೆಕ್ಟ್ ಕಾಲ ಬರುತ್ತ ನಾ ಮಾಡಗೆ ಗೊತ್ತು ಯ ಬರುತ್ತ ಅಂತ
ಹ್ಮ್ಮ್ ಆದಖಬರ್ತ
ಮದ್ ಆಾಗಾಯತ ನಟ ಮಾಡಡಪಾ
ನಾ ಅದಕ್ಕೆ ಮೆಸೇಜ್ ಮೆಸೇಜ್ ನೀನ್ ನೆಟ್ಟ ಆಫ್ ಇಟ್ಟಿದ ಪಿಕ್ ಮಾಡೋದ್ ಮೆಸೇಜ್ ಆಗಿ ನಾ ನಿಂಗ ನೆಟ್ಟೆ ಆಫ್ ಇಟ್ಟಿದ ಅ ಆಯ್ತು ತೋರ್ಸ್ಲಿಲ್ಲ ಆಯ್ತ್ ಕುಡು ಹೋಲಿ ಅಂತೇಳಿ ಬುಟ್ಟು ಕಟ್ ಮಾಡಿದೆ ಕಡಿಯ ಮಾಡ್ಲಂತ ಅಲೋ
ಹ್ಮ್
ಅವನೇ ಹಚ್ಚನೆ ನನ್ ಬೈಕ್ದ
ಹಾ ಬಂದನೇ ಅಚ್ಚೆ ನೆನೆ
ಹ್ಮ್ ತಿರ್ಗ ಇಡ್ ಬ್ರಿ ಒಂದ್ ರೌಂಡ್ ಪಾರ್ಟಿ ಕೊಡ್ತಾನೇ
ಪಾಯ ಕೊಡ್ತಾ ನಲ್ಲ ರಿಚ್ ಅನಾ ಅವ
ಹ ರೀನ ಅಂದ್ರ ಹೊಸ ಬೇಕ್ ತೊಂಡ್ರೆ ನ ಅಲ್ಲಿಂದ
ಅದಲ್ಲ ಸೆಕೆಂಡ್ ಹ್ಯಾಂಡ್ ಅದ ತಗೊಂಡ್ ಒಂದ್ ನಾಕ ತಿಂಗಗಳ ಅಂತ ಪಲ್ಸರ್ ಒನ್ ಟ್ವೆಂಟಿ ಫೈ ಒಂದ ಎಂಬತ್ ಸಾವಿ ಎಂಬತ್ತು ಕೊಟ್ಟಣ ಅವ್ರ ಹೆ ರಿಚ್ ಆನ್ ಲೆ ಫಾ
ನಿಂದನು ವಜ್ಜಾದ ಎಲ್ಲಾ
ಎಲ್ಲ ಒಜ್ಜದ ಈಗ
ಇಲ್ಲೇ ಪೆಟ್ರೋಲ್ ಬೈಕಿ ಪೆಟ್ರೋಲ್ ಸಾಲವಾಲ್ದು ನನಗಿಲ್ಲಿ ಹಣೆಬರ
ಯಾರ್ ನೀ ಏನ್ ಚಂತ್ಯನ ತಿರ್ಗಿ ಆಡ್ತೇನೆ ಅಲ್ಲಿ
ಟ್ರ ನ ಬುಟ್ಟಂದ ಬಸ್ ಪಾಸ
ಹೌದ ಆಕಿಲ್ಲಾನ ಬಸ್ ಪಾಸ್
ಅದು ನ ನಮ್ಮನ್ನ ಬಿಟ್ಲ ಅ ಅ ಡಿ ಡಿಗ್ರಿ ಬಿಟ್ಲ
ಹೌದ ಇದು ಫ್ರೀದು ಬಿಟ್ಟಿಲ್ಲ ಇದು ಯಾವ ಬಿಟ್ಟ
ಅದೇ ಫೀದು ಬಿಟ್ರ ಬಟ್ ನಮ್ದು ಆಗಸ್ಟ್ ಒಳಗ ಬರ್ತ ನಮಗ ಹಾಕಲಾ
ಹ್ಮ್ ಹ್ಮ್ ಅದಕ್ಕ ಬರ ಆತನು
ಹ್ಮ್ ಅಷ್ಟೇ ಬರ್ತ
ಮತ್ತ ಅದ್ ಬಸ್ ಇದ್ರೆ ನನ್ ಬಸ್ಸಿಗ್ ಹೋಗ್ತಿನ್ ನೀ ಗಾಡಿ ತಗೊಂಡೆ ಒಯ್ತಲ್ಲ
ಇಲ್ಲ ಸುಮ್ನೆ ಯಾಕ್ ಕಟ್ಟಲ್ ಸುಮ್ನೆ ಡೈಲಿ ಅದು ಅಂತ
ಹ ಜೋಮ್ಯಾಟೋ ಗಿಮ್ಯಾಟೋ ನಡಿಯಲ್ ಅಲ್ಲ ಇಲ್ಲಿ
ತಳಲ್ಲೆ ಆರ್ಡರ್ ದೇಕಿ ಬಿಳಲ್ಲ
ಹ್ಮ್ ಹೌದಾ
ಆರ್ಡ್ರ ಬಳಲ್ಲ ಹಂಗೆ ಇದು ಜಾಶ್ಮೀಂದಾರ್ ನಿಲ್ಲನು
ಹ್ಮ್ ಹ್ಮ್
ಎಲ್ಲ ಬ್ಲಿನ್ಕೀಟ್ ಹೊಡ್ಕನ್ ಬಂದ ಒಂದುರ್ ಏನ
ಹಾ
ಡೆಲಿವೆರಿದೆ ಮೂರ್ ದಿನ ಟ
ಅ ಏನಪ್ಪಾ ಅದು ಅದ್ ಇದು ಕೊಡಿಲ್ಲ ಸ್ಟೇಷನ್ ಬ್ಯಾಗ್ ತಗೊಂಡ್ತಾರ ಫೋನಗ
ಹ ಹಾ
ಟಿ ಶರ್ಟ್ ಬ್ಯಾಗ್ ಇಲ್ಲಪ್ಪಿ ಕೊಡಲ್ಲ ಸುಮ್ನೆ ತಂದ ಆಯ್ತ ಕೆ
ಕೆ ಕೆ ಅಚ್ಚು ನೀ ಅಚ್ತೇನ್
ವಿತ್ತನ್ ಟೈಮ್
ಹ್ಮ್
ಹ್ಮ್ ನೀ ಫ್ರೀ ಆದಾಗ ನಿನ್ ದಲ್ಲೇ ನಾನು ಒಂದ್ಸತಿ ಫೋನಚ್ಚು ನಾರ್ಮಲ್
ಹಾ